ಹಲೋ
ಹಲೋ ಲ್ಲಿಬ್ರು
ಏನ್ ಬ್ರೋ ಚೆನ್ನಾಗಿದ್ದೀರಾ
ನೀವ್ ಹೆಂಗಿದ್ದೀರಾ
ಹ್ಮ್ ಚೆನ್ನಾಗಿದ್ದೀವಿ
ಇನ್ನ ಟೂರ್ ಹೋಗುವ ಅಂತ ಒಂದು ಪ್ಲಾನ್ ಮಾಡಿದೀವಿ
ಎಲ್ಲಿಗೆ
ಎಲ್ಲಿ ಹೋಗಮ್ಮ ಮೈಸೂರು ಹೋಗಮ್ಮ
ಹಾ ಮೈಸೂರಳ್ಳಲ್ಲಿ ಪ್ಲೇಸು
ಪ್ಲೇಸ ಎಲ್ಲ ಮೈಸೂರ್ ಪೂರ್ತಿ ಎಲ್ಲ
ಮೈಸೂರು ಸುತ್ತ ಎಲ್ಲಾರುೊಂಡ ಹೋಗಮ
ಹಾ
ಫಸ್ಟ್ ಎಲ್ಲಿಗೆ ಹೋಗಮ್ಮ
ಫಸ್ಟಲ್ಲಿ ಇದ್ಕೆ ಹೋಗ್ಬಿಡಮ್ಮ
ಎದಕ್ಕೆ ಪ್ಯಾಲೆಸಿಂದ.
ಪ್ಯಾಲೆಸಿಂದ ಅದು ಅದೆಲ್ಲ ಅಕ್ಕಪಕ್ಕದೆಲ್ಲ ಎಲ್ಲ.
ಸರಿ ಸರಿ ಮಡ್ಕೇರಿ ಹಂಗಗೆ ಎಲ್ಲ ಸತ್ಕೊಂಬಂದ್ಬಡ.
ಹಾ ಹೆಂಗೆ ಇ ನಮ ಬಸ್ ಟಿಕೆಟ್ ಎಷ್ಟಲ್ಲಿಂದ.
ಟಿಕೆಟಿಲ್ಲಿ ನೂರು ರೂಪಾಯಿ ಬರುತ್ತೆ.
ನೂರುಪಾಯನಾ.
ಪ್ರೈವೇಟಲ್ಲಿ ಹೋದ್ರೆ ಗೌರ್ಮೆಂಟ್ಲ್ಲ ಹೋದ್ರೆ. ಎಂಬತ್ತೈದು ರೂಪಾಯಿ ಆಗುದ ಕೊಳೆಗಾಲದಿಂದ.
ಕೊಳ್ಳೇಗಾಲದಿಂದ.
ಹೆಂಗೋ ಇನ್ನೂರು ರೂಪಾಯಿ ಬೇಕಾಗುತ್ತೆ.
ಇನ್ನೂರು ರೂಪಾಯಿ ನಾ.
ಹ್ಮ್.
ಅಲ್ಲಿ ಟಿಕೆಟ್ ಪ್ಯಾಲಸ್ ಅಲ್ಲಿಲ್ಲ.
ಪೇರ್ಲಸ್ ಅಲ್ಲಿ ಅಲ್ಲಿ ಒಂದು್ ಐವತ್ತು ರೂಪಾಯಿ ಇರುತ್ತೆ ಟಿಕೆಟ್.
ಹಾ.
ಲ ಎಷ್ಟು ಚೇಂಜ್ ಆಗಿದೆ ಅಂತ.
ಹ ಯಾರ್ದಿದ್ರೆ ಫೋನ್ ಮಾಡಿ ಕೇಳಿ.
ಹಾ ಕೇಳಳ್ನೋಡ್ತಿವಿ ಹೋಗುವಾಗ ಕೇಳ್ಕೊಳಮ್ಮ ಹಂಗೆ. ಇಲ್ಲಾಂದ್ರೆ ಗೂಗಲ ಅಲ್ಲಿ ನೋಡ್ರೆ ಕೊಡ ಟಿಕೆಟ್ ಎಷ್ಟು ಬೆಲೆ ಅಂತ ಗೊತ್ತಾಗುತ್ತಲ್ಲ.
ಯಾವತ್ ಹೋಗಮ್ಮ.
ನಾಳೆ ಹೋಗಮ ಬಿಡಿ.
ನಾಳೆನಾ ಸರಿ ನಾಳೆ ಎಷ್ಟೊತ್ತಕ್ ಬ ಹೋಗಮ್ಮ.
ನಾಳೆ ಒಂದ್ ಏಳ ಗಂಟೆಗೆ ಹೋದ್ರೆ ನೈಟ್ ಒಂದ್ ಹತ್ತು ಗಂಟೆಗೆ ಬರ್ಬೋದಲ್ಲ. ಅಲ್ಲೇ ಅರಾಮ್ ಅಂತೀರಾ ನಿಮ್ಮ ರಿಲೇಷನ್ ಮನೆ ಯಾರಾದ ಇದ್ರ ಎ ನ ಇ ಅ್ರೆ ರೋ್ಬೇಕ
ರ ರೋ ಮಾಡ ಹಕಣಮ್ಮ ಅಲ್ಲೇ ಇದಬಿಟ್ಟು ಒಂದ್ ಎರಡ್ ದಿನ ಸುತ್ತಾರ್ಬಿಟ್ಟ ಬರಮ್ಮ
ಅಲ್ಲೇ ಒಂದ್ ಎರಡ್ ದಿನ ಸುತ್ತ ಆಡ್ಬಿಡ ಹಂಗೆ ಬೇರೆ ಊರ್ಗಾಗಿ ಹೋಗ್ಬಿಟ್ಟ ಬರಾಮ
ಹಾ ಹೇಳಿ
ಹಂಗೆ ಬೇರೆ ಊರ್ಗ ಹಂಗೆ ಹೋಗ್ಬಿಟ್ ಬರಮ್ಮ ಬೇರೆ ಸೈಡ್ ಆ ಕಡೆಲ್ಲ
ಸರಿ ಹಂಗ ಅಂದ್ರೆ ಹೋಗಮ್ಮ ಇಲ್ಲ ಕಾರ್ ಮಾಡ್ಕೊಳಮ್ಮ
ಕಾರ್ ಬೇಡ ಕಾರ್ಲ್ಲಿ ಹೋದ್ರೆ ಜಾಸ್ತಿ ಆಗುತ್ತೆ ಖರ್ಚು.
ನಮ್ಮೂಊರಿಂದ ನಾಲ್ಕಕ್ಜನ ಹುಡುಗ ಬರ್ತಾರೆ.
ಬರ್ತಾರೆ ಹಂಗಂದೆ ಕಾರ್ಯ ಮಾತಾಡ್ಕೊಬಿಡಿ.
ಹ ಅವ್ನ್ ಎಷ್ಟು ಕೇಲ್ತನೋ ಗೊತ್ತಿಲ್ಲ ಟಿ ಟಿ ಮಾತಾಡ್ಕೊಳಮ್ಮ.
ಎಟಿ ಎಂಗೆ ಒಂದ್ಏಳಳ್ ಸಾವಿರ ಆಗುತ್ತಲ್ಲ
ಆಗ್ಲಿ ಬನ್ನಿ ಎಂಜಾಯ್ಮೆಂಟ್ ನೆಮ್ಸೆಕ್ಯುಳ ಇನ್ನು ತಿರ್ಗಾನ
ಹಾ ಯವಾಗ ಮಾಡುದ್ರಿ ಯಾವಾಗ ಮಾಡ್ರ
ಹಾ
ಆಮೇಲೆ ನಿಮ್ ಕಡೆ ಯಾವ್ದ್ ಟೂರಿಸ್ಟ್ ಪ್ಲೇಸ್ ಇದೆಯಾ
ನಮ ನಮ್ಮಗಣ ಮಹದೇಶ್ವರ ಬೆಟ್ಟ ಇದೆ
ಬೆಟ್ಟ ಬೆಟ್ಟ ಕಿಲೆಯಿಂದ ಎಷ್ಟು ಕಿಲೋಮೀಟರ್ ಅವರು ನಮ್ಮೂರಿಂದ ಬೇಕಂದ್ರೆ
ನಿಮ್ದ ಯಾವರು
ನಮ್ದಲ್ಲಿ ಬೆಂಗಳೂರು
ಬೆಂಗ್ಗಳೂರ ಹೆಂಗೆ ನಮ್ಮೂರಿಂದಾನ ಮೂವತ್ತಾರು ಕಿಲೋಮೀಟರು
ಹಾ ಸರಿ ಸರಿ ಬರಾಗಂಗೆ ಬರ್ತೇ ಬಿಡಿ ಬೆಟ್ಟಕ್ಕೆ ನೋಡ್ರ ನಮಗೆ
ಹಂಗೆ ಬೆಟ್ಟ ನೋಡ್ಕೊಂಡು ಮೈಸೂರು ಅಂಗಿನಕೊಂಡ್ ಬಬಡ ಹಾ ಸರಿ ಸರಿ ಹಾ ಫೋನ್ ಮಾಡ್ತೇನ ನಿಮ್ಗೆ
ಬರ್ತೀವಿ ಆಯ್ತು ನಿಮ್ದು
ಹ್ಮ್ ಇವಾಗ ಮಾಡ್
ಹ ಹೋಗಿ ಸುತ್ತಾಡ್ಕೊಂಡು ಅಲ್ಲಲ್ಲ ಹೋಗಾಮ
ಆಮೇಲೆ ಏನು ಸಮಾಚಾರ
ಸಮಂತ ನೀವೇಳ್ಬೇಕು ಅದೇ ಟೂರ್ ಹೋಗಂತ ಇತ್ತು ಅದಕ ಮಾಡ್ದ ಮತ್ತೆ ನಿಮ್ಗೆ
ಪ್ಲಾನ್ ಮಾಡ್ಬಿಟ್ಟು ಹೇಳಿ ನನ್ಗೆ
ಹಾ ಮಾಡ್ತೀವಿ ಪಲಾನು ನೀವ್ ಹೇಳಿದ್ರೆ ಸರಿ ನಾಳೆಣ್ಣ
ಹಾ ನಿಮ್ಮೂರು ಯಾವ್ದು
ನಮ್ಮವ ಎಲ್ಲಿ ಕೌದಳ್ಳಿ ಅಂತ
ಹಾ
ಹೌದ್ರಿಂದ ನಾವ್ ಹೋಗ್ತಾ ಇರೋದು
ಕೌದಳ್ಳಿ ಕಣೋ
ಹಾ ಏನ್ ಕೆಲ್ಸ ಮಾಡ್ತಿದೀರಾ
ನಾವ ಇಲ್ಲಿ ಓದ್ತಾ ಇದ್ದೀವಿ ಕೆಲ್ಸ ಏನಿಲ್ಲ ಪಾರ್ಟಿ ಟೈಮ್ ಆಗಿ ಬೇರೆ ಯ ಕೆಲಸ ನೋಡ್ಬೇಕು ನೋಡ
ಹ್ಮ್ ಕೆ ಕೆ ಬಾ ಇಲ್ಲ ನ ನಾವು ಎಲ್ಲಾ ಒ ನಾವು ಡಿಗ್ರಿ ಓದ್ತ ಇದ್ವಿ
ಡಿಗ್ರಿಯಲ್ಲಿ ಯಾವ ಇಯರ್
ಸೆಕೆಂಡ್ ಇಯರ್
ಸೆಕೆಂಡ್ ಇಯರ್
ಹ್ಮ್ ನೀವು
ನಾ ಫೈನಲ್ ಇಯರ್
ಹ ನಮ್ಮೂಊರು ತುಂಬಾ ಪಫೋರ್ಸ್ ಆಗಿದ್ರ ನ ಟೂರ್ ಸತ್ರಕ್ಕೆ
ಹೌದಾ ಬನ್ನಿ ಬನ್ನಿ ಹೋಗಮ್ಮ
ಹ್ಮ್ ನಿಮ್ಮರ್ ಹುಡ್ಗಿ ಇದ್ರೆ ಕರ್ಕೊಂಡ್ ಬನಿನಿಲ್ಲ ನಾವ ಒಂದ ನಾಲ್ಕು ಜನ
ನಾವಗಿರೋಣ್ಣ
ಹ್ಮ್
ನಾನೊಂದ ಇಬ್ರು ಫ್ರೆಂಡಸ್ ಬರ್ತೀನಿಂದ ಹಗೆ ಕಕೊಂಡ್ ಬರ್ತಿನಿ
ಹ್ಮ ಯ್ರೆ ಬೈಕ್ ಲೋಗಬೂಡಾಮ
ಬೈಕ್ ಹೋಗ್ಬಿಡ ಬಿಡಿ ಬೈಕಲ್ಲ ಜಾಲಿ ಇರುತ್ತಲ್ಲ ಎಂಜಾಯ್ಮೆಂಟು ಚ ಚೆನ್ನಾಗಿರುತ್ತೆ ಆಮೇಲೆ ನೇಚರ್
ನಮ ಇಷ್ಟಕ್ಕೆ ಹೋಗ್ಬೋದಣ
ಎಲ್ಲಿ
ನಮ್ ಇಷ್ಟಕ್ಕ ಹೋಗ್ಬೋದಲ್ಲ ಬೈಕ್ ಇದ್ರೆ
ಹ್ಮ್ ನಮ್ಮ ಇಷ್ಟಕ್ ಹೋಗ್ಬೋದು
ಹ್ಮ
ಆದ್ರೆ ಸವ ಮಳೆಗಾಲ
ಹ ಮಾಡಡ್ಕಾಮ
ಇವಾಗೆಲ್ಲಾ ಮಳೆ ಜಾಸ್ತಿ ಬೀತಾದೆಲ್ಲ ಆ ಕಡೆ ಎಲ್ಲಾ
ಯಾವ್ದು ಬೈಕ್ ನಿಂದು
ನಮ್ದು ಎಮ್ ಟಿ ಫಿಫ್ಟಿ
ಹಾ ನಮ್ದ ಟೂ ಟ್ವೆಂಟಿ
ಟು ಟ್ವೆಂಟಿ
ಹಾ ನಮ್ ಫ್ರೆಂಡ್ದು ಟಿ ವಿ ಎಸ್ ಎಕ್ಸ್ ಎಲ್ ಹಂಡ್ರೆಡ್.
ಎಕ್ಸ್ ಎಲ್ ಬೆಸ್ಟ್ ಪೆಟ್ರೋಲ್ ಮೈಲೆಜ್ ಚೆನ್ನಾಗಿ ಸಿಗ್ತದಲ್ಲ.
ಹ ಎಷ್ಟು ಲಗೇಜ್ ಹಾಕ್ದ್ರೆ ಅಲ್ಕೊಂಡು ಹೋಗ್ತದಲ್ಲ.
ಅದ್ರಲ್ಲಿ ಲಗೇಜ್ ಎಲ್ಲ ಅದ್ರಲ್ಲಿ ಆಗ್ಬಿಡೋದು.
ಹ್ಹಾ.
ಅವನ್ ಸಿಂಗಲ್ ಆಗಿ ಬರ್ಲಿ ನಾವೆಲ್ಲಾ ಡಬಲ್ಸ್ ಡಬಲ್ಸ್ ಹಾಕೊಂಡೋಗಿಬಿಡಮ.
ಡಬಲ್ಸ್ ಹೋಗಮ್.
ಯಾಕಂದ್ರೆ ಎಕ್ಸಲ್ ಅಲ್ವಾ ಅದು ಮೆತ್ತಗ್ ಬರ್ಲಿ ಹಿಂದೆ.
ಹ್ಮ್ ಇಲ್ಲಿ ಗಂಗನಜಗಿ ಬರ್ಜಗಿ ಅಂತ ಒಂದು ಪ್ಲೇಸ್ ಇದೆ.
ಎಲ್ಲಿ.
ಗನಚುಕ್ಕಿ ಬಚ್ಚಿಕಿ ಅಂತ.
ಹಾ ಗೊತ್ತು ಸೇರ್ ಸಮುದ್ರ ತಾನೆ
ಹಾ ಅದ್ ಬಿಟ್ರೆ ಇಲ್ಲಿ ಒಡರ್ ಪಳ ಟಿ ಬಿ ಇಟ್ಕಂಪು ಕಾರ್ ಇರಾಕಂಪು.
ಟ ವಾಡ್ ಕೆಂಪಲ್ ಚೆನ್ನಾಗಿರುತ್ತೆ ಅದ್ ಬಿಟ್ರೆ ಇಲ್ಲಿ ಗುಂಡಾಲ್ ಡ್ಯಾಮು.
ಹಾ
ಎಲ್ಲಾ ನೋಡಿದೀನಿ ನಾನುವೆ. ಹೋಗ್ಬೇಕ ಹೋಗ್ಬೇಕು ಅನ್ಕೊಂಡಿದ್ದೀನಿ ಇನ್ನೂ ಹೋಗಿಲ್ಲ.
ಮಲ್ಲಿಗೂಟೆ ಒಂದ ಒಳ್ಳೆ ಪ್ಲೇಸ್ ಇದೆ ಮಲ್ಲಿಗೂಟೆ.
ಹ ಬೇ ಬೇರೆ ಐದ್ ರೂಪಾಯಿ ಅಂತ ಟಿಕೆಟು ಅದ್ರ ಬೇಕ ನೀನ್ ಚೆನ್ನಾಗಿ ಎಂಜಾಯ್ ಮಾಡ್ ಮಾಡ್ಬೋದು.
ಚಾಲಿ ಮಾಡಮ ಬಂದ್ರೆ ನೀವು.
ಕೊಲೆೆಗಾಲದಲ್ಲಿ ಲ್ಲಾ ಬೆಸ್ಟ್ ಪ್ಲೇಸ್. ಸೇರಿದೆ ಮೈಸೂರಲ್ಲಿ ಆಮೇಲೆ ಚಾಮುಂಡಿ ಬೆಟ್ಟ.
ಹಾ ಚಾಮುಂಡಿ ಬೆಟ್ಟ. ಹ ಇ ವಾಕ್ ಇಲ್ಲಿಂದ ಕೆಳಗಡೆಯಿಂದ ವಾಕ್ ಮಾಡಕ ಆಗಲ್ಲ ಚಾಮುಂಡಿ ಬೆಟ್ಟ.
ಚಾಮುಂಡಿ ಬೆಟ್ಟ ವಾಕ್ ಮಾಡ್ಬೋದು ಸ್ಟೆಪ್ಸ್ ಇದಲ್ಲಾ ನೂರ ಅದ್ನ ಸಾವಿರದ ಎಂಟನೂರು ಸ್ಟೆಪ್ಸ್ ಐದೆಲ್ಲ ಅದ್ರಲ್ಲಿ ಹೋಗ್ಬೋದು. ಅಲ್ಲೂ ಚೆನ್ನಾಗ ಐತೆ ಪ್ಲೇಸ್ ಗಳಲ್ಲ ಅದ್ ಬಿಟ್ರೆ ನಂಜನ್ಗೂಡು ಮೈಸೂ ರಲ್ಲಿ.
ಹ ನಂಜನಗೂಡ ಆಂ ನಂಜಿನಗೂಡ ಹೋಗಕಿದಿದ್ದ ನಾನು.
ಹ ನಂಜನಗೂಡು ನೋಡ್ಕಬೋದು ಆಮೇಲೆ ಬೋಟಿಂಗ್. ಕೆ ಈ ಕಡೆ ಮೈ ಮೈಸೂರಿಂದ ಹೋಗುವಾಗ ವರ್ಣ ಇದೆಯಲ್ಲ ಅಲ್ಲಿ ಬೋಟಿಂಗ್ ಚೆನ್ನಾಗಿದೆ. ಪಕ್ಕದಲ್ಲೇ ರೆಜರ್ಟ್ ಗಳು ಓಸ್ಟ್ ಚಂದ್ರ ಲೇಔಟ್ ಅದೆಲ್ಲ ಚೆನ್ನಾಗದೆ ಮೈಸೂರ್ ಅಲ್ಲಿ.
ಬಂದಿಲ್ಲ.
ಒಂದ್ ದಿನ ಬರ್ತೀವಿ ಒಂದ್ ಕಾಲ್ ಮಾಡ್ತೀವಿ ಬನ್ನಿ ನೀವು.
ಹ್ಮ್ ಏನಿಲ್ಲ ಚೆನ್ನಾಗಿರ್ತದೆ ನಮ್ ಫ್ರೆಂಡ್ ಒಬ್ಬ ಇದ್ದಾನೆ.
ಹ ಹ ನನ್ಗೂ ನಮ ಕ್ಲಾಸ್ಮೇಟ್ ಹುಡ್ಗ ಅಲ್ ಒಬ್ಬ ಇದ್ದಾನೆ.
ಹಾ
ಅವ್ನಿಗ ಡಿಗ್ರಿ ಬಿಟ್ಬಿಟ್ಟ ಓದ್ತಿಲ್ಲ ಅಲ್ಲಿ ಇದಾನೆ ಹೋಗ ಫೋನ್ ಹಾಕ್ಬಿಟ್ರೆ ಸಾಕು ಅವ್ನೇ ಕರ್ಕೊಂಡು ಹೋಗ್ತಾನಂತೆ ನನ್ನ ಬಾ ಬಾ ಅಂತ ಹೇಳ್ ಹೇಳ್ತವನೇ ಇನ್ನು ನಾನು ಹೋಗಿಲ್ಲ.
ಹ್ಮ್ ಇಲ್ಲಿ ನಮ್ಮೂರಿಂದ ಒಂದ್ ಬಸ್ ಹೋಗ್ತದೆ ಗೌರ್ಮೆಂಟ್ ಬಸ್ಸು.
ಒಂದ್ ದಿನ ಹೋಗಮ್ಮ ದುಡ್ಡು ಅರೇಂಜ್ ಮಾಡ್ಕೊಳ್ಳಿ ಇವತ್ತು ಇಲ್ಲ ನಾಳೆ ನಾಳೆಲ್ಲಿ ಹೋಗಮ್ಮ.
ಒ ಬಸ್ ಹೋಗ್ತಿದೆ ಟಿಕೆಟ್.
ಎಲ್ಲಿಗೆ.
ಇಲ್ಲ ನಮ್
ಹೌದಾ
ನಾವ್ ಇಲ್ಲಿಂದ ಏನ್ ಮಾಡಡಮ್ ಅಂದ್ರೆ ಇಲ್ಲಿಂದ ಬೆಟ್ಟ ಹೋಗಬಿಟ್ಟ ಅಲ್ಲಿ ಲ್ಲಿ ಯೋಗಗ ಕಾರ್ ಮಾತಾಡ್ಕಳಲ್ಲ
ಇಲ್ಲಿಂದ ಕೊಲೆಗಾಲನ ಐದುವರೆಗೆ ಡೈರೆಕ್ಟ್ ಕಳಿದೆಲ್ಲನ್ಕಲ್ಗೆ
ಬಂದಿದ್ರ ಹಂಗ್ರ
ಹಾ ನಾನು ಅದ್ರಳ್ತಾನೆ ಹೋಯ್ತಾ ಇದ್ದ ಒಂದ್ಸಲ ಬೆಟ್ಟಕ್ ಹೋದಲ್ಲ
ಹಾ ಹಂಗಲ್ಲ ಸರಿ ಹಂಗಾದ್ರ ಅತ್ಕ ಅಲ್ಲಿ ಏನಾದ್ರೆ ಬಿಟ್ಬಿಟ್ಟು ವಾಪಸ್ ಬರಕ್ಕೆ ಬರ್ಸಿಲ್ಲ
ಅಲ್ಲೇ ಒಂದ ದಿನ ಆಲ್ಟ ಇರ್ಬೇಕು
ಇರ್ಬೇಕಾ
ಹಣ ಇಲ್ಲಾಂದ್ರೆ ಒಂದ ದಿನ ಬೆಳಿಗ್ಗೆ ಅಷ್ಟ್ರೋತ್ಗೆ ಹೋಗ್ಬೇಕು
ತಮಿಳ್ನಾಡು ಗಡಿ ಭಾಗಬಹದು
ಹ್ಮ ಹ್ಮ್ ಆ ಕಡೆಲ್ಲ ವೀರಪ್ಪಂದ ತಾನೆ ಇ
ಹಾ
ಅದೇ ಆ ಕಡೆ ಗೋಪಿನಥಂ
ಹ್ಮ್ ಗೋಪಿ ನಾಥ ನ ಫ್ರೆಂಡ್ ಒಬ್ನ ಇದ್ದಾನೆ
ಗೋಪಿನತ್ತಮ್ಮ ಕಡೆ ಆಳಂಬಡಿ ಎಲ್ಲಲ್ಲ ಸುತ್ತಾಡ್ಕೊಂಡ್ ಬರ್ಬೋದು
ಕೊಣತ್ತೂರು ತಮಿಳ್ನಾಡು
ಹಾ ಕೊಳ್ಸೋರು
ಹ
ತಮಿಳ್ನಾಡು ಸೈಡ್ ಚೆನ್ನ ಚೆನ್ನಾಗಿ ದೇವಸ್ಥಾನ ಎಲ್ಲ ಆಯ್ತಲ್ಲ ಕೊಯಮತ್ತೂರಲ್ಲಿ
ಕೊಯಂಬರ ಇದು ರಾಜರಾಜಸ್ವರ ಮತ್ತ ದೇವಸ್ಥಾನ
ಹಾ
ಅದು
ಒಂದ ದಿನ ಎಲ್ಲ ಪ ಪ್ಯಾಕೇಜ್ಟ್ಟೋರ್ ಹಿಂಗ್ ಹಾಕೊಂಡ್ರೆ ಎಲ್ಲಾ ತೋರ್ಸತ್ ಬ
ಹಾ ಇಲ್ಲ ನಮ್ದು ಈ ಸೆಮ್ಮಲ್ ಒಂದು ಎಕ್ಸಾಮ್ ಇದೆ
ಹಾ ನಮ್ಗೂ ಇಪ್ಪತ್ತೈದಂದ ಎಕ್ಸಾಮ್ ಐತೆ ಫೈನಲ್ ಇರಲ್ವಾ
ಎಕ್ದಾಮ
ಹ ಎಕ್ಸಾಮ್ ಮುಗಸ್ಕೊಬಿಟ್ಟು ಇಲ್ಲಾಂದ್ರೆ ಹೋಗಬಿಡ್ ಬಿಡಿ
ಆರ್ನೇ ತಾರೀಕು ಎಕ್ಸಾಮ್ ಲಾಸ್ಟ್ ಆಗ್ತದೆ
ನಮ್ಗೆ ಹತ್ತನೇ ತಾರೀಕ ಮುಗಿತದೆ
ಸ್ಟಡಿ ಅಲ್ಲಿಲ್ಲಿ ಕೊಟ್ಟಿದ್ದಾರೆ ಇಲ್ಲ ನೋಡಿ
ಹಾ ನೋಡ ಈ ಈ ಒಂದ್ ವಾರತ ರಜಾ ಇದೆ ಅಲ್ಲ ಆದ್ರೂ ನಮ್ಗೆಲ್ಲಿ ಕಂಪ್ಯೂಟರ್ ಕ್ಲಾಸ್ ಬೇರೆ ಸೇರ್ಕೊಬಿಟ್ಟು ರಿವಿನ್ ಅದು ಇ ಅಂತ ಮಾಡ್ತವೆ ಎಕ್ಸಾಮ ಆಯ್ತು ನಮ್ಗೆ ಬನ್ನಿ ಒಂದ್ ವಾರ ಅಂತ ಹೇಳವ್ರೆ ನೋಡಮ್ಮ ಈ ವಾರ ಇಲ್ಲಾಂದ್ರೆ ಎಕ್ಸಾಮ್ ಮುಗಸ್ಬಿಟ್ಟು ಹೋಗಮ್ಮ
ತಿಂಡಿ ಆಯ್ತಾ ನಿಮ್ದ
ಹ್ಮ್ ನಮ್ದು ಆಯ್ತು
ಹಾ ಮನೆಯಲ್ಲಿ ಕೇಳ್ದಂತ ಹೇಳಿ ಮನೆಯಲ್ಲಿ ಕೇಳ್ದಂತ ಹೇಳಿ
ಹಾ ಸರಿ ಸರಿ ಇವಾಗ ಏನ್ ಕೆಲ್ಸ ಮಾಡ್ತಾದೀರಾ
ಏನಿಲ್ಲ ಸುಮ್ನೆ ಕೂತಿದ್ನಿ ಕೆಲ್ಸ ಏನಿಲ್ಲ ಹ
ಇವತ್ತು ರಜೆ ಅತಾನೆ
ಹಾ ರಜಾನೇ ಆಯ್ತಾ ನ ಆಯ್ತಾ ನಾನ್ ಫೋನ್ ಮಾಡ್ತೀನಿ
ಸ್ಪೆಷಲ್
ಎಸಲ ಏನಿಲ್ಲ ನಾನನ್ ಫೋನ್ ಮಾಡ್ತೀನಿ ಆಮೇಲೆ ಓಕೆ ಬಾಯ್
ಸರಿ ಆಯ್ತು ಬಾಯ್
ಹ